ಹಸ್
ಹಲೋ ಸರ್ ಮೆಟರಿಯಲ್ ಯಾವ ತರಬೇಕು ಅಂತ ನೀವು ಹೇಳಿಲ್ಲ ಸರ್ ಇನ್ನುವೆ ಮೆಟೀರಿಯಲ್ ಇದು ಮನದ ಬಗ್ಗೆ ಸರ್ ಇವಾಗ ಮನ ನೀವು ಒಂದುವರೆ ಚ್ರ ಐತೆ ಅಂದ್ರಲ್ಲ
ಹ್ಮ ಸರ್
ಹ ತೊಟ್ಟಿ ಮನೆ ಬೇಕು ಅಂತ ಅಂದ್ರಲ್ಲ ಸರ್ ನೀವು
ಹ್ಮ ಸರ್ ಹೇಳಿದ್ನಲ್ಲ ಸರ್ ಮರಳು ತರಿಸ್ತೇನಿ
ಹಾ ಸರ್
ಅದಬಿಟ್ರೆ ನಿಮ್ಗೆ ಅ ಹೇಳ್ದ್ನಲ್ಲ ಡೆಸ್ಟು ಡೆಸ್ಟು ಬೇಕಂದ್ರೆ ಡೆಸ್ಟು ಸಿಮೆಂಟ್ ಅಲ್ಟ್ರಾಟೆಕ್ ಸೂಪರ್ ಹೇಳಿದೀನಿ
ಹಾ ಸರ್
ಹ್ಮ ಸರ್ ಆಗ್ಬಿಟ್ರಿ ಇನ್ನೇವ ಇನ್ನವ ಮಟ್ರಲ್ಲ ಸರ್ ಅಂದ್ರೆ ಮರಗಳ ಬಗ್ಗೆ ನಿಮ್ಗೆ ಹೇಳಿದೀನಿ ತೇಗ್ ತೇಗ್ ಮರ ಹಾಕಸತ್ತಿನಿ
ಹ ತೇಗ ಮಾರ್ ಹಾಕಿಸ್ತೀನಿ ಸರ್
ಹ್ಮ ಸರ್ ಯಾರಿದಾರೆ ಅಕ್ಕಪಕ್ಕ
ಸರ್ ಇಲ್ಲಿ ನಮ್ಮ ಅಣ್ಣವರ ಅವ್ರೆ ಸರ್
ಸರಿ ಇಲ್ಲಿ ಯಕಡೆ ಸೈಡ್ ಐತ ಸೇರಸ
ಸರ್ ನಾವು ಈ ಕಡೆ ಗದ್ದೆ ಕಡೆ ಗದ್ದ ಗದ್ದ ಗದ್ದ ಕಡೆ ನಾ ಹೋಗೋದು ಇವಾಗ.
ಎರಗಡೆ ಕಡೆನ ಸರ್.
ಇಲ್ಲ ಇಲ್ಲ ಅದು ಕೆ ಕೆಂ ನಮನ್ನ ಕಡೆ ಸರ್ ಈ ಕಡೆ ರೈಸ್ ಮಿಲ್ ಅಂತ ಇದೆ. ಶಂಭೂರಿಂಗಸ್ಪರ ರೈಸ್ ಮಿಲ್. ಮಿಲ ಅಂತಾ ಅಲ್ಲಿ ನಮ್ಮ ಸ್ನೇಹಿತರ್ದೊಂದು ಗದ್ದೆ ಗಸ. ಅದು ನಾವುಡೈ ಅವರು ಇಲ್ಲ ಸರ್ ಇವಾಗ ಇನ್ನು ಇನ್ನು ಬಂದಿಲ್ಲ ಬರ್ತೀವಿ ಅಂತೆ ಕೇಳೋರು ಇವಾಗ.
ಹಾಸ.
ಹಾ ಸರ್.
ಹಂಸ. ಸರ್ ನಾನು ಬರ್ಬೋದಾಗಿತ್ತಲ್ಲ ಸರ್ ಆಕಡೆ. ಯಾರಾರ ಇದ್ದೀರಿ ಸರ್.
ಇವಾಗ ನಾನು ಮತ್ತು ನಾನ ಒಬ್ನನೆ ಸರ್ ಇಲ್ಲಿ ಕೂತಿರೋದು ನಾನು ನಮ್ಮ ಅಣ್ಣ ಸರ್ ಇಬ್ಬರೇ ಕೂತಿರೋದು. ಈ ಕಡೆ ನಮ್ಮ ಒಬ್ರು ನಮ್ಮ ತಮ್ಮವರೊಬ್ಬ ಅವ್ರ ಸರ್ ಕೂತವ್ರೆ.
ನಿಮ್ ತಮ್ಮ ಯಾರು ಸರ್.
ಇವರು ಪ್ರಶಾಂತ್ ಅಂತ ಸರ್ ಅವರು. ನೈನ್ತ್ ಸ್ಟ್ಯಾಡ್ ಸರ್ ಟೆಂತ್ ಸ್ಟ್ಯಾಂಡರ್ಡ್ ಸರ್ ಇವಾಗ ಆ ಅ ಟ್ಯೂಷನ್ ಯಾವ್ದ್ರು ಇದ್ರೆ ಹೇಳಿ ಸರ್ ಅವ್ರಗೆ ಯಾವ್ದರು ಕೋಚಿಂಗ ಇವಾಗ ಟೆಂತ್ ಪಾಸ್ ಆಗ್ಬೇಕು ಅವ್ರಗ ಅವರು ನನ್ ತಮ್ಮ. ಸರ್ ಅವರು ಈಗ ಟೆಂತ್ ಸರ್ ಈಗ ಟೆಂತ್ ಪಾಸ್ ಆಗಿಲ್ಲ ಸರ್ ಇನ್ನುವೆ.
ಹ್ಮ ಸರ್ ಯಾವ ಟ್ಯೂಷನ್ಗು ಹೋಗದ ಬೇಡ. ಸರೂನು. ಆರಾಮಾಗಿ ಮನೇೆಯಲ್ಲಿ ಗೂತ್. ಹವತ್ತು ಕಳನು ಸರ್... ಟೆಂತ ಈಗೇನ ಮೊದ್ಲಿದ ಮೊದ್ಲು ನಡಸ್ತಿದ್ದ ಸ್ಟ್ರಿಕ್ಟ್ಏನಿಲ್ಲ ಸರ್ ಈಗ.
ಕಾ.
ಈಗ ಈಗ ಹಿಂದಿ ಸಬ್ಜೆಕ್ಟ್. ನ ತಗದಾಕವ್ರೆ ಸರ್.
ಹಿಂದಿ್ ಸಬ್ಜೆಕ್ಟ್ ತೆಗದಾಕ್ ಬಿಡೊದ ಸರ್ ಹಾಗಾದ್ರೆ ಎಷ್ಟ್ ಮಾರ್ಕ್ಸ್ ಸರ್ ಇವಾಗ ಅವರು ಎಕ್ಸಾಮ್ ಬರಿ ಎಕ್ಸಾಮ್ ಅಲ್ಲೋ ಇದೆ ಸರ್. ಹಾಗಾದ್ರೆ
ಸರ್ ಹಿಂದಿ ಹಿಂದಿ ಎಕ್ಸಾಮ್ ಬರೀಬೇಕು ಸರ್ ಆದ್ರೆ ಆ ಮಾರ್ಕ್ಸ್ ನಿಮ್ಗೆ ಕೌಂಟ್ ಆಗಲ್ಲ ಸರ್
ಆಗಲ್ಲ ಸರ್
ನಾರ್ಮಲಿ ನೈತ್ ಸಬ್ಜೆಕ್ಟ್ ಅದ್ರಲ್ಲಿ ಪಾಸ್ ಫೈಲು ಮನ್ ಇರುತ್ತೆ ಸ ಆತರ ಸರ್ ಹಾ ಸರ್
ಹ್ಮ್ ಅದೇ ಸರ್ ಅದಕ್ಕೆ ಕೇಳಿದೆ ಇನ್ ಯಾವ್ ತರ ಇದ್ದ ಸರ್ ಇವಾಗ ಟೆಂತ್ ಅಲ್ಲಿ ಇವಾಗ ಯಕ್ಸರ ಇದೆ ತರ ಮಾಡಿದ್ ಎಡ್ ಸಾವಿರದ ಇಪ್ಪತ್ತು ತರಲ್ಲ
ಸರ್ ಯಾಕೆ ಅಂತಂದ್ರೆ ಅದು ಸ್ವಲ್ಪ ಈ ಸರ್ಕಾರದವ್ರು ಆ ರ ಮಾಡ್ಬಿಟ್ಟವ್ರೆ ಸರ್ ಹಿಂದಿ ಬಾಳ ನಾರ್ಮಲ್ ಮ್ಯಾಂಡಟರಿ ಎಲ್ಲಾ
ಹಾಂ ಸರ್
ಹ್ಮ ನಾರ್ಮಲ್ ಇದು
ಎಜುಕೇಶನ್ ನಮ್ಮ ಕರ್ನಾಟಕದಲ್ಲಿ ಎಜುಕೇಶನ್ ಜಾಸ್ತಿ ಬರ್ಬೇಕು ಅಂತ ಈ ತರ ಮಾಡ್ತಾ ಇದಾರೆ ಸರ್ ಇಲ್ಲಾಂದ್ರೆ ಹಂಗೆ ಮಾಡ್ತಾದ್ದೀರಾ
ಆ್ರ ಹಂಗೆಲ್ಲ ಸಾರ್ ಇವ್ರು ಮಾಡ್ತಾರಾರ ತಪ್ಪು ಸರ್ ಯಾವ್ದ ಸಾರ್ ಹಿಂದಿ ಕಲಿಬೇಕು ಸರ್ ಮಕ್ಳು
ಹ ಸರ್
ಸರ್ ಯಾಕಂದ್ರೆ ಈಗ ಮ ಮಕ್ಕಳು ಒಂದೇ ಜಾಗದಲ್ಲಿ ಇರಲ್ಲ ಸರ್ ಮೊದ್ಲು ಇದ್ರು ಸರ್ ಈಗ ಮೊದ್ಲು ನಮ್ಮಂತರು ನಿಮ್ಮಂತರ ಆದ್ರೆ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಸಾಯ್ತದ ಸರ್ ಈಗ ನೋರು ಈಗ ಇರೋರು ಅಲ್ಗೋಗ್ಬೇಕು ಇಲ್ಗಬೇಕು ಅಲ್ಗೋ ಕೆಲ್ಸಕ್ಕೆ ಇಲ್ಗೋತವಿ ಅಂತ ರ್ ಅಲ್ಲಿಗೆಲ್ಲ ಹೋಗ್ಬೇಕು ಅಂತಂದ್ರೆ ಫಸ್ಟ್ ಮೇಜರ್ ಇಂಪಾರ್ಟೆಂಟ್ ಆಗೋದು ಭಾಷೆಣೆ ಸರ್ ಭಾಷೆ ಕಲ್ತತ್ರನೆ ಅವರು ಕಮ್ಯುನಿಕೇಟ್ ಮಾಡಕ್ ಆಗೋದು ಸರ್ ಆದ್ರಿಂದ ಅವರು ಆ ಭಾಷೆ ಬಗ್ಗೆ ಸ್ವಲ್ಪ ಅಪ್ಪನಾರ ನಲ್ ಇರರ್ಬೇಕು ನಮ್ ಇಂಡಿಯಾದಲ್ಲಿ ಜಾಸ್ತಿ ರಾಜ್ಯಗಳಲ್ಲಿ ಹಿಂದಿ ಮಾತಾಡೋದ್ರಿಂದ
ಹಾ ಸರ್
ಬೇಸಿಕ್ ಹಿಂದಿ ಕಲಿಬೇಕು ಅಂತ ನನ್ನ ಅಭಿಪ್ರಾಯ ಸರ್ ಅಂದ್ರೆ ಹಂಗಂದ ಮಾತ್ರ ಕನ್ನಡ ಉಳಿಸಬೇಡಿ ಆ ಥರ ಏನಲ್ಲ ಸರ್ ಕನ್ನಡ ಇಂಪಾರ್ಟೆಂಟ್ ಸರ್ ಬಟ್ ನೀವ್ ಬೇರೆ ಕಡೆ ಹೋಗ್ ಇನಿನ್ನು ನಾರ ಪ್ಲಾನ್ ಇದ್ರೆ ಬೇಸಿಕ್ ಹಿಂದಿ ಕಲ್ ಕಲಿಯೋದು ಒಳ್ಳೇದು ಅಂತ
ತುಂಬಾ ಒಳ್ಳೆಯದು ಸರಗಾದ್ರೆ
ಬಾವುನ್ ಸರ್ ಬೇಸಿಕ್ ನೀವೇನ್ ಡೆಪ್ದ ಬೇಡ ಬೇಸಿಕ್ ಹಿಂದಿ ಕಲ್ತ್ ಸಾಕ್ ಸಾ ಒಂದ್ ಕಮ್ಯುನಿಕೇಟ್ ಯಾರೋಬ್ಬ ಬಂದ ಏನೋ ಒಂದು ಅಡ್ ಅಡ್ರೆಸ್ ಕೇಳಿದ್ರೆ ಅಥವಾ ನೀವೇ ಒಂದು ಅಡ್ರೆಸ್ ಕೇಳ್ಬೇಕು ಅಂದ್ರೆ
ಹೌ ಸರ್
ನಿಂದಿಲಿ ಕಮ್ಯುನಿಕೇಟ್ ಮಾಡೋ ಲೆವೆಲ್ ಇದ್ರೆ ಸಾಕು ಸರ್ ಹಿಂದಿ ಇಂಗ್ಲಿಷು ಇಂಗ್ಲಿಷು ಇಂಗ್ಲೀಷು ಇಂಡಿಯಾ ಇಂಡಿಯಾದಲ್ಲಿ ಇಂಗ್ಲೀಷು ಸಿಕ್ಕಾಪಟ್ಟೆ ಮಾಟ ಆಯ್ತು ಸರ್ ಈಗ
ಹ ಸರ್ ಹ ಸ ನಾವು ಸ್ನೇಹಿತರು ಮೂರ್ ಸೀಟು ಹೋಗ್ತಾ ಇದ್ದೀವಿ ಸರ್ ಇವಾಗ ನಾವು ಗದ್ದೆ ಈ ಕಡೆ
ಹ ಸ
ಮಣ್ಣೂರು ಇಲ್ಲ ಸರ್ ಇಬ್್ರೆ ಇಲ್ಲ ಇಲ್ಲ ಇಲ್ಲ ಇಲ್ಲ ಇಬ್ರೇ ಸರ್ ಅವ್ರು ಕೆಲ್ಸ ಇದೆ ಮ ಮಧ್ಯಾಹ್ನ ನಮ್ದೇ ಮಾತಾಡ್ಬಿಡಿ ಸರ್ ನೀವು
ಏನ್ ಸರ್ ಸರ್ ನೀವು ನಿಮ್ಮ್ ಅಣ್ಣ ಇಬ್ರೇ ಹೋಯ್ತರದ
ಹ ಸರ್ ನಾನು ನಮ್ಮನ ನೀವು ಬರ್ತಿರ ಸರ್ನ ಮಾತಾಡ್ಕೊಂಡೆ
ನೀವ್ ಮುಂದೆ ನಡ್ರಿ ಸರ್ ನಾ ಹಿಂದೆ ರ್ತೀನಿ ನಮ್ಮ ಅವ್ರಗ್ ನಿಮ್ ಸ್ನೇಹಿ ನಮ್ಮ ಸ್ನೇಹಿತರು ಅವ್ರ ಬತ್ತತರ ಸರ್
ಎಲ್ಲ ಹೊರನೆ ಕತೆ ಇದೆಂತಂದ್ರೆ
ಹಾ ಸರ್ ಅದೇ ಸರ್ ಅದೆಲ್ಗೂ ಹೋಗ್ಬೇಕು ಅಂತಂದ್ರು ಅಲ್ವಾ ಸರ್ ಅವರು ಹ್ಮ ಸಾಕಿ ಮುಂದೆ ಎಡ್ರ ಸರ್ ನಾ ಹಿಂದೆ ಬರ್ತ ಇ ಸರ್ ಸಿಕ್ಕಾ ಬಟ್ಟೆ ಗಾಳಿ ಬರ್ತಾಸ್ೊಂಡು ಸರ್ ಯಾವ್ದ್ರೊಳ ಇದ್ದಿದ್ರರಿ ಸರ್ ನೀವು
ಕ ವಿ ಸರ್
ಸರ್ ಯಾರು ಸರ್ ಬೈೇಕು
ಸರ್ ಇವ್ರು ನಮ್ಮ ಸ್ನೇಹಿತರು ಸರ್ ನಮ್ಮ ಅಣ್ಣವರು.
ಇಲ್ಲಿ ಸರ್ ಮತ್ತೆ ನಿಮ್ ನಿಮ್ ಸ್ನೇಹಿತರು ಬರಳ ಅಂತ ಅಂದ್ರಿ ಅಂದ್ರಲ್ಲ ಸಾರ್
ಸರ್ ಅವರಲ್ಲ ನಮ್ಮ ಇವರು ಸರ್ ಅವ್ರ ಹೆಸರು ಅವ್ರ ಹೆಸರು ಸರ್ ನಮ್ಮ ಸರ್ ಅವ್ರ ಮಾದೇವ ಅಂತ ಸರ್
ಹೋಗಿ ಯಾರ ಸರ್ ಅಪ್ಪಚ ಕಡೆಿನ ಸರ್
ಹಾ ಸರ್ ಅಪ್ಪಾಜಿ ಅಪ್ಪಾಜಿ ಗಡವ್ರೆ
ಸರ್ ನಾ ಕೇಳಿದ್ದು ಅವ್ರ ಎಂದೆರಿಗೂ ಹೋಗ ಕ ಅಂತಂದಿದ್ರಲ್ಲ ಸರ್ ಅವರು
ಸರ್ ಅವ್ರ ಮೀಟಿಂಗ್ ಇವ
ವಓಹ ನೀವು ಮತ್ತೆ ನಿಮ್ಮ್ ಅಣ್ಣವರು ಮತ್ತೆ ನಿಮ್ಮ್ ಸ್ನೇಹಿತರು ಮೂರ್ ಜನ ಸಲ್ಲ ಸರ್.
ಇದ ನ ಕೆಲ್ಸದೇ ಎಂತ ಅಂದವ್ರೆ. ಅಲ್ಲೇ ಮನೆ. ತ್ರ ಇಳ್ದ್ಬಿಟ್ರು ಬಂದ್ರು ಮುಂದೆ ಹೋಗೋಣ ಅನ್ಕೊಂಡು. ನೆನ್ಪತ್ತು ಸರ್ ಆಮ. ಆಮೇಲೆ ಕೆಲ್ಸ ಐತಲ್ಲ ಒಂದು ಮೀಟಿಂಗ್ ಇದೆ ಸರ್ ಅವ್ರಿಗೆ. ಸರಿ ಇವಾಗ ಸರಿ ಇವಾಗ ಡ್ಯೂಟಿ. ಿಗೆ ಬತ ಅವರು ಏನೋ ಮೀಟಿಂಗ್ ಏೋ ಹೋಗ್ಬೇಕು ಅಂತ ಹೇಳಿದ್ರು.
ಹಾ ಸಾಕ.
ನಮ್ಮ ಇವಾಗ ಡ್ಯೂಟಿಗೆ ಜಾಯ್ನ್ ಐತಾರ ಸರ್ ಇವಾಗ.
ನೀವು ಬೇಗ ಬರ್ತೀರಾ ಲೇಟ್ ಆಯ್ತ ನೀವು ಬೇಗ ಬರ್ತೀರಾ ಲೇಟ್ ಆಗ ಬರ್ತೀರಾ ಸರ್ ನೀವು.
ಸರ್ ಎಷ್ಟೊತ್ತ ಆಾಗುತ್ತೆ ಸರ್ ಇದು ಏಟ್ ಅವರ್ ಡೂಟಿನ. ಫೋರ್ ಅವವರ್ ಡಿಟೀನಿ ಟೂ ಅವರ್ ಡಿಟೀನಿ ಸರ್ ಇದು ಸರ್ ಅಪ್ಪಾಜಿಯವರೇ ಸರ್ ಏ್ಟಟ್ ಅವರ್ ಅಂತ ಇದು.
ಹಿಂಗ ಸಾತ ಹಂಗ ಬರ್ತೀಿ ನೀ ನಾನು.
ಸರ್ ಬನ್ನಿ ಸರ್. ಏನ ಪರವಾಗಿಲ್ಲ ಬನ್ನಿ ಸರ್ ನಾವು. ಸರ ನೀವು ಏನಾರ ಎಷ್ಟ್ ತಗೊಂಡೆ ಬನ್ನಿ. ಸರಿ ಏನಾಗಲ್ಲ.
ಏನಿಲ್ಲ ಸಾರ್ ಗತ್ತ ನಿಿಂದೆ ಹಿಂದೆ ನಿಮ್ಮ ನಿಮ್ಮ ಅಣ್ಣವರು ಬರಲ್ ಬಂತ ಸರ್ ಈಗ ಕೂಗಿದ್ರೆ ಬರ್ತಾರ ಅವರು.
ಇವ ಮಧ್ಯಾಹ್ನ ಮೈಸೂರಲ್ಲಿ. ಕಕಂತವರು. ಇಂಪಾರ್ಟೆಂಟ್ ಹಾ ಸರ್ ಇಂಪಾರರ್್ಟೆಂಟ್ ಮೀ. ಮೀಟಿಂಗ್ ಇದೆ ಅಂತ ಅಂದವ್ರೆ.
ಇದೇನ್ ಸರ್ ಈಗ ಸಡನ್ ಆಗಿ ಮೀಟಿಂಗು.
ಹ ಸರ್ ಏನಾಗ ಗೊತ್ತ ಸರ್ ಕಂ ಕಂಪ್ನಿ ಕಂಪ್ನಿ ಕಡೆಯಿಂದ ಸರ್ ಅ ಬಂದಿರೋದು ನಾವ್ ನಮ. ಕಡೆಯಿಂದಲ್ಲ ಅವ್ರ ಕಡೆಯಿಂದಲ್ಲ. ನ ಮೆಸೇಜ್ ಬಂದಿದ್ದ ಸರ್ ನಮ್ಗೆ ಅವ್ರಗ ಏನು. ಗೊತ್ತಿ ಅವ್ರ ಗೊತ್ತಿರುತ್ತೆ. ಅಷ್ಟೇನ್ ಗೊತ್ತಿರಲ್ಲ. ನಾನ್ ಹೇಳ್ಬೇಕು. ಬಾಗಿತ್ತು ಸರ್ ಆವಾಗಲ ಹೇಳಿಲ್ಲಾ ಆದ್ರೆ ಇ ಹೋಗ್ತಾರಲ್ಲ ಆಾಗ ಗೊತ್ತಾಗುತ್ತೆ ಅಂತ ನಾನು ಸಮ್ಾಗಿದ್ದೀನಿ.
ಹಾ ಸರ್.
ಅ ಮ ಮೈಸೂರ್ಗ ಹೋಗಬೇಕಕ್ ಸರ್ ಅವರು ಇವಾಗ.
ಅಂದ್ರೆ ಅವ್ರ ಪರ್ಸನಲ್ ಕೆಲ್ಸದಿಂದ ಹೋ್ತಿದಾರೆ ಅಥವಾ ಬೇರೆ ಕೆಲಸದಿಂದ ಹೋ್ತಾರ.
ಬೇರೆ ಬೇರೆ ಕೆಲ್ಸದಿಂದಯ್ತರ ಸರ್ ಪರ್ಸನಲ್ ಕೆಲ್ಸ ಎಲ್ಲ. ಇದು ಮೀಟಿಂಗ್ ಅದು ಕಂಪ್ನಿಯಿಂದ ಸರ್ ಇದು.
ಹಾ ಹಂಗ ಸರ್ ಅಂದ್ರೆ ಬರದವರು ಇವತ್ತೇ ಬರ್ತಾರ. ಪರವದು.
ಹಾ ಸರ್ ಇವತ್ತೇ ಬರ್ತಾರೆ ಅನ್ಸುತ್ತೆ. ಎಲಾಕ್. ಆಗಲ್ಲ ಸರ್ ಇವತ್ತೇ ಬರ್ತಾರ. ಯಾವತ್ ಬರ್ತಾರೆ ಅಂತ ಕೇಳಿಲ್ಲ ಸರ್ ನೋಡ್ಬೇಕಾಗಿತ್ತು ಟೈಮ್ ಎಷ್ಟವರ್ ಇರುತ್ತೆ ಅಂತ. ನಾವು ಕೇಳಿದ ಸರ್. ಇವಾಗ ನಮ್ಮ ಸ್ನೇಹಿತರವರು ಸರ್ ಇವಾಗ. ಡ್ಯೂಟಿ ಜಾಯ್ನ್ ಆಯ್ತಾ ಇದ್ದಾರೆ ಸರ್ ಇನ್ನುವೆ. ಯೂನಿಫಾರ್ಮ್ ಹಾಕತಾ ಇದೆಯದೆ ಸರ್ ಇವಾಗ ಐಡೆಂಟಿ ಕಾರ್ಡ್ ಎಲ್ಲ ಬೇಕಲ್ಲ ಸರ್.
ಆಗ್ಲಿ ಆಗ್ಲಿ ಸರ್ ಜಾಯಿನ್ ಆಗ್ಲಿ ಅವ್ರು ಅವರುೂನು. ಕೆಲ್ಸ ಮಾಡ್ಲಿ.
ಹಾ ಸರ್ ಅವ್ರ ಇನ್ನೇನ್ ಮಾಡ ಏನ್ ಸರ್ ಅವರು ಇವಾಗ ಅವರು ಅವದು. ಕಂಪನಿ ಇದೆ ಸರ್ ಅವರ್ದು ಒನಕಂಪನ.
ಯಾವ್ದು ಸರ್ ಅದು.
ಅದಾಗ ಅಗ್ರಿ. ಕಲ್ಚರ್ ಸರ್ ಅದು. ಹ್ಮ್ ಸರ್ ಹ ಸರ್ ಕಂಪನಿದೆ ಸರ್ ಅವ್ರ್ದ ಒಂದು ಓನು ಇವಾಗ ಏನೇ ಅಂಸ್ತಿ ಏನ ಏನೇ ತಕೊಂಡ್ರು ಗದ್ದೆಗೆ ಏನೇ ಹಂಸ್ತಿ ಹೊಡಿಬೇಕು ಅಂದ್ರೆ.
ಹ್ಮ್ಮ್ ಸಾ.
ಈಗ ಕೊನಾರ ಬಂದಿರುತ್ತೆ ಕಬ್ಗೆ. ಹ. ಹ ಸರ್ ಇದು ಗರ್. ಅಕ್ಕ ಮತ್ತೆ ಬೇರೆ ಬೇರೆ ತರಾವರಿ ಸೊಪ್ಪುಗಳೆಲ್ಲ ಬರುತ್ತಲ್ಲ ಸರ್. ಅದಕ್ಕೆ ಯಾವ್ ಅಮ್ಸ್. ತೋಡಿಬೇಕು ಅಂತ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಸರ್ ಅವ್ರು.
ಹಾ ಸರ್ ಸರಿ ಸರಿ ಗೊತ್ತಾಯ್ತಿ ಸರ್. ಸ್ವಂತ ಅವ್ರ್ದ ಅವ್ರದ.
ಸರ್ ಒನ್ ಬ್ರಾಂಚ್ ಸರ್ ಅವ್ರ ಅವ್ರ್ದೆ ಅವ್ರದೇ ಮಾರ್ಕೆಟಿಂಗ್ ಹಾ ಸರ್ ಹಾ ಸರ್ ಬನ್ನಿ ಬೇಕಾರೆ ನೀವು ಯಾಕೆ ನಮ್ಮ ಹೇಳ್ತೀನಿ ನಮ್ಮ್ ಸ್ನೇಹ ನಮ್ಮ ಸ್ನೇಹಿತ ಅವ್ರಗೆ ಇವಾಗ ತಾನೆ ಡ್ಯೂಟಿ ಹೋಗ್ತಾ ಇದಾರೆ ಸರ್ ಅವರು.
ಸರ್ ನಮ್ಮ ಇನ್ನೊಬ್ರು ಸ್ನೇಹಿತರೆ ಅವ್ರಲ್ಲ ಸರ್.
ಯಾರು ಸರ್ ಅವರು.
ಅದೇ ಸರ್ ಅದೇ ಬೆಳಗ್ಗೆ ನಮ್ ಜೊತೆಗೆ ರನ್ನಿಂಗ್ ಗಿನ್ನಿಂಗ್ ಬರ್ತಾರೆ ನಾವ್. ಸ್ವಲ್ಪ ಅವ್ರನ್ನ ಜಾಸ್ತಿ ರೇಗಿಸ್ಬಿಡ್ತೀವಿ
ಹ ಸರ್ ಓಪನ್ ಓಪನ್ ಅವರ ಸರ್.
ಹಾ ಸರ್.
ಹಾ ಸರ್ ಅವ್ರು ಏನು ಇಲ್ಲ ಸರ್ ಅವ್ರ ಏನು ಫೋನ್ಗಿನ್ ಮಾಡಿಲ್ಲ ಅವ್ರು ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳೋರ ಸರ್.
ಸರ್ ಅವ್ರ ಮನೆ. ಮನೇಲಿ ಇದಾರ ಸರ್ ಅವು.
ಹಾ ಸರ್ ಮನೆಲ್ಲಿ ಇರ್ಬೇಕು ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಅಂದ್ರು ಅವ್ರಿಗೆ.
ಸ್ವಲ್ಪ ಅವ್ರ ಮನೇಲಿ ಯಾರ ಬಂದವ್ರ ಸರ್ ಸ್ವಲ್ಪ ಸೌಂಡ್ ಕೇಳ.
ಹಾ ಸರಿ ಸರ್ ಹಾಗಾದ್ರೆ ಗೊತ್ತಿಲ್ಲ ಸರ್ ಹಾಗಾದ್ರೆ ಏನಾಗಿದೆ ಅಂತ ಯಾರ ರಿಲೇಷನ್ ರಿಲೇಷನ್ ಯಾರ ಬಂದಿರ್ಬೇಕು ಅನ್ಸುತ್ತೆ ಸರ್ ರಿಲೇಷನ್ ರಿಲೇಷನ್ ಯಾರೋ ಬಂದಿರ್ಬೇಕು. ಕೂ ಅನ್ಸುತ್ತೆ ಸರ್.
ಅದೇ ಅದೇ ಸರ್ ಏನೋ ಸ್ವಲ್ಪ ಸೌಂಡ್ ಜೋರ ಕೇಳಿಸ್ತಿತ್ತು ಹಾ ಅದರಿಂದ ನಾನು ಏನೋ. ಹೋಯ್ತಾ ಇದ್ದೀರಾ ಸರ್ ಏನೋ.
ಹಾ ರ್ ಬನ್ನಿ ಸರ್ ನೀವು ನಿಮ್ಗ ಯಾವ. ಆ ತರ ನಿಮ್ಗೆ ಏನ್ ಬೇಕು ಪ್ರತಿ ಒಂದು ನಿಮ್ಗೆ ಔಷಧಿ ಏನೇ ಬೇಕು ಗದ್ದೆಗೆ ಅಂದ್ರು ಸರ್. ಸೊ ಇವರು ಮದೇಶ್ವ. ಸ್ವಾಮಿ ಸರ್ ಅವ್ರೆ ಸರ್ ನಮ ಸ್ನೇಹಿತರ ಅವ್ರೆ ಬನ್ನಿ ಸರ್. ವಿಸಿಟ್ ಮಾಡಿ ನೀವು. ಚಾಮರಾಜನಗರಕ್ಕೆ ಬನ್ನಿ.
ಹಾ ಸರ್ ಬರ್ತಿ ಬರ್ತನಿ ಬರ್ತೀನಿ ಸರ್ ನೀವು ಕಟ್ ಮಾಡಿ ಸರ್ ನಾ ಮಾಡ್ತೀನಿ.